ಅದು
ಹ್ಮ ಕೆಲಸ ನಾನ ಭೀಮಯ ಅಂತ ದೇವ್ರ ಕರ್ಸು ಏನ್ ಕನ ಹೇಳಿಲ್ಲ ಇದೇನ್ ರ ಇದು
ಓ ತಿಿಪ್ಪಣ ಯ ಗುಂಡದೆ
ತಿಪ್ಪಾಳಿ ಅವವು ಬಂಡಾಳ ಅವ ಗುಂಡಾಿ ಅವ್ರು ಬೇರೆ ನಾವ್ ತಿಪ್ಪ್ರಾಳಿ ನೋಡಿಲಿಲ್ಲಾನ
ಹೌದಾ ಏನ್ ಆರಾಮಿದಯಾ
ಇತ್ ನೋಿ ಕ ರಾಯಪರತ್ ಅಂತಿದ್ದೇವಗೆಲ್ಲ ನಿ ನನ್ಗೆ
ಅದೇ ಅದ ಗೊತ್ತಾಯ್ತ ಗೊತ್ತಾಯ್ತು ನನಗ
ಹಾ ಹ ನು ಏನು ಏನ ಬ ನೀನು ಕಾಲೇಜ ಬರೋದಾಗಿದೆ ಮನೆಯನ್ನು ಕಾಣೋದ ಅಲ್ಲಿ
ಇಲ್ಲ ಇಲ್ಲ ಊರಾಗನೆೇ ನಾಯರಿಗಾವಾಲ
ೆ ಮೊನ್ನೆ ಯಾವ್ದ ಫಂಕ್ಷನ್ ನಮ್ ಇದಂತ ನೀ್ ಮೂರ್ನೇಾಗ ಹೋಗಲಿಕ್ಕೆ ಇದ್ದೇ ನೀವು ಹೆಲ್ಲಿ
ಇಲ್ಲ ಅದು ನಾಟಕ ಇತ್ತ ಇಲ್ಲಿ ನಮ್ಮ ಊರಲ್ಲಿ ಹ ಅದ ಸ್ಟೇಜ್ಗ ಹೊಡ ಇದ್ರಲ್ಲ ಹಂಗಾಗಿ ನಾಟಕಿತ್ತು ಎರಡು ದಿನ ಇತ್ತು ಅದು ನೋಡಿ ಇರ್ತೀನಿ ನೀ ದೋಡ ಮಜೆ ಅದು ರಕ್ತ ಹರಿಸಿದ ರೈತ ಹರಿಸಿದ ರಕ್ತದ ಓಕ ಅಂತ ಒಂದು ಸ ನಾಟಕ ಇತ್ತು
ಓ ಅಲ್ಲಿ ಗ್ರಾಮಸ್ಥರ ಮಾಡ್ತಾರೆ ಏನ ಗ್ರಾಮಸ್ಥರ ಪಾತ್ರ ವಹಿಸ್ತಾರ ಏನ ಇಲ್ಲಿ ಹಾ ಹೌದ ಹೌದು ನಮ್ಮೂಊರಲ್ಲ ಒಸರ ಆಗಿದ್ರಟ ಅದೇನ್ ಮಾಡ್ತ ನ
ಹೌದೌದ ಅದು ಆಯ್ತು ಅದ ನೋಡಿದ್ ನೀನು ಹಂಗಾಗಿ ಫಂಕ್ಷನ್ ಅಂತ ಇದ ಮಾಡಳ
ಹೌದೌದು ಇದು ಇದು ಹಳ್ಳಿಯಲ್ಲಿ ಏನಾದ್ರೂ ಇ ನೋಡ್ಕಾ ಇದು ಒಳ್ಳೆ ಒಳ್ಳೆ ಇದು ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ
ಏ ಬಾರಿ ಬಾರಿ ಚೊಲೋ ಮಾಡ್ತಾರ
ಹೌದೌದ ಹೌದ
ಹ ಮತ್ತೆ ಏನ್ ಒಂದ್ ವಾರಿಂದ ಫೋನ್ ಹಚ್ಚಿದಾವ ಮತ್ತೆ ಇವತ್ತು ಫೋನ್ ಹ ೋಪ್ಪ ನೀನು
ಏನ್ ಮಾಡ್ತಪಾ ನಾನು ಕಾಲೇಜ್ ಹೊಂಟೀನಿ ಕಾಲೇಜ್ ಬಿಟ್ಟು ಮತ್ತ ಹೆಜಿಕ್ ಅಂದ ಸ್ವಲ್ಪ ಕೆಲ್ಸಕ್
ಹ್ಮ ಕಾಲೇಜ್ಲ್ಲಿ ಹೆಚ್ಚಿದೆ ಸುರ್ಪುರ ಹೆಚ್ಚಿದೆ ನಾನ ಮತ್ತೆ ಎಲ್ಲಿ ಅಲ್ಲೋಕನ ಹೆಚ್ಚಿದೆ
ದರ ಕ ಚರ್ ನಕ
ಹೌದಾನ ಇಲ್ಲ ಸುರಪುರ ಇಲ್ಲಿ ಕಾಲೇಜ್ ಅಷ್ಟೊಂದು ಚಲೋ ಇಲ್ಲಂತ ಮತ್ತ ಅದ ಹಾಸ್ಟೆಲ್ ವ್ಯವಸ್ಥೆ ಒಂದು ಚಲೋ ಅಂತಂದ್ರ ಅದಕ್ಕೆ ಅಲ್ಲಗಿನ ಎಲ್ಲೇನ
ಅೇ ಪಾಪ ಅ ಅಲ್ಲ ಬ
ಹೌದಾನ
ಮತ್ತೆ ಎ ಇದು ಇದು ನಮ ಫ್ರೆಂಡ್ಸ್ ಎಲ್ಲ ಹೇಳತಿದ್ದಾರೆ ತೋಂಗ್ರ
ತಪ್ತಿಿಗೆ ಓಮ ಸುತ್ತಾಡ್ಬೇಕಕ್ ಮನುಷ್ಯ ಮನ್ಷ್ಯನ್ಕ್ ದೇಹ ಸುತ್ತಬೇಕು ಕೋಶ ಓದಬೇಕಕ್ಂತ ಬಾ ಬರೇ ಇವನು ನಮ ಗ್ರೂಪ್ ಅಲ್ಲಿ ಮತ್ತೆ ಅವನುೂನು ಬರ್ತಾನಲ್ಲ
ಅದೇ ನಿಮ್ ಊರ್ ಮೇಲೆ ಯಾರು ಭೀಮಯ ರಾಮಯ್ಯ ಮತ್ತು ರಾಯಪ್ಪ
ಹೌದೌದೌದೌದು ಒಂದ್ ಐದಾರು ಮಂದಿೀವಿ ನಾವು ಹೋಗಕ್
ಅದೆ ಐ ಜರ ಮಂದಿ ಹೇಳಿನಿ ಲ ನಿಮ್ಗೆಚ್ಚಿದ ನಾನಗ ಎರ್ದು ಕ್ಕಳ ದೇವ್ರ ಇಕ್ಕಳ ಅಂತ ಕೇಳ್ತೇಿ ನಗೆ
ಇಲ್ಲಿ ಖಂಡಿತವವಾಗಿ ಹಂಬರು ಇದು ಲಾಸ್ಟ್ ಅದ ಲಾಸ್ಟ್ ಮೂಮೆಂಟ್ ಮತ್ತ ಅದು ನಮ್ ಕೆಲ್ಸ ಕೆಲ್ಸ ಬಿಟ್ಟಿಗೆಷ್ಟ ನಾವು ಬಂದಿವವಿ ಇಲ್ಲಿ ಊರಿಗೆಗ್ ಬಂದಿವ ಈಗ ಮೊರಮ್ ಆಗಲ್ಲ ಅದಕ್ ಬಂದಿವ ನಾನು
ಹೌ ಅವಾ ಮ ನಮಗ್ ಹೋಗ್ಿಡ್ಬೇಕಂದ್ರೆ ಮ್ ಸಿಗಲ್ ಮಿಂದ ಚಾನ್ಸ್ ಈಗ ಹೋಗಿ ಬಂದ್ರೆ ಕೆಲ್ಸ ತ ಇರ್ತ ಊರಲ್ಲಿ
ಹೌದೌದ ಹಾ
ಹಾ ಅದೇ ವಸ್ ನಾವ ಒಂದು್ ಐದಾರು ಮಂದಿ ಇ ನೀವ ಒಂದು ಐದ ಮಂದಿ ಆಐತಿ ಒಂದುಾಕ ಮಂದಿ ಆಯಐತಿ ನೋಡ ಮಂದ
ಇಲ್ಲಲ್ಲ ಅಷ್ಟೇ ಮಾಡ ಮತ್ತ ಯಾರು ಇದು ತಗೊಂಡವ ಮನ ಟೀಟಿ ಗಾಡಿ
ಹಟೀಟೆ ಟೀಟಿ ಮಸವ ಇಕಂದ್ರ ಇದು ನಮ್ದು ಭೀಮಣ ಅಂತ ಇದ ಇಲ್ಲಲ್ಲ ಅವರು ಅವ್ರನ್ನವರು ಇಂದ ಕಾಲಜಂದ
ಹೌದೌದಾ
ಅವೌದೊಂದ್ ಕಾರ್ ಒಂದ್ ಕೀಟ ಹಷಂದ್ರ ಐತಿ ಆಿ ಅ್ರಾಗ ಅ ಮಿ ಬೇಕ ಸಾಕ ಆಕಬೇಕಲ್ಲ
ಏ ಹನ್ನೊಂದ್ ಮಂದಿ ಆದಂದ್ರೆ ಒಂದ್ ಪೀಟಿ ಆದ್ರೆ ಚಲೋ ಆಗ್ತದ ಡ್ಯಾನ್ಸ್ ಗೇಮ್ಸ್ ಕುನಕ ಅಂತ
ಹಂಗಂ ಇಲ್ಲ ಭೀಮಣ ಅಂತಿದೆ ನಮ್ಮ ಅಣಂದ ಕೇಳ ಅಂತ ಮತ್ತ ಕಿ ಅ ನ
ನೋಡ ಮತ್ತೆ ಯಾರ್ಯಾರು ಬರ್ತಾರ ನೋಡಮ್ಮ ಕೇಳ್ಕನ್ಸಂದ ಎಷ್ಟು ಜನ ಆಗ್ತಾರ ಅಂತ ಗೊತ್ತಾಗ್ತದ
ಹಾ ಹಾ ಹಾ
ಹೌದಾ ಹಂಗಾಗಸಂದ್ರ
ಚೇಟಿ ಅಂದ್ರೆ ಇದು ನಂಬಲ್ಲಿ ಸಿಗ್ಬೋದಏ ಅಕ ಬಂದ ಬೇರೆ ಎಲ್ಲ ಕ
ಏ ಇಲ್ಲ ನಮ್ಮಲ್ಲಿ ಸುಗ್ತಾವ
ಸಿಾವ ಆ ಸೀತಾವ ಕೆೇಟ ನ ಮೌಸ ತೋ ಒಂದು ಕಿೋಮೀಟರ್ ಎಷ್ಟ ಆದ ನ ಕಳಿತ ನಲ್ಲ ಅದ
ಅ ಕಿಲೋಮೀಟ್ರಿಗೆ ಎಷ್ಟ ಅದಪ್ಪ ಹನ್ನೊಂದ ಏ ಹದಿನಂಟ ರೂಪಾಯಿ ಅದ
ನ ಅದೇ ಅನ್ನಂದ ಅಷ್ಟೇ ಎ ಬ ಅದೇ ಕೇಳ ಎಷ್ಟು ಅಷ್ಟ ಹೆಂಗಂತ ಅ ಜಾತಿ ಅದೇ ಯಾವಾಗ ಕದ ಕ ಆಗ ಕ
ಹಾ
ಅದ ಯಾರ ರ ತಗೊಂಡ್ರಿ
ಏವೋ ಓಮ್ರ ಈ್ ತಿಂಗಗಳು ಕೇಳ್ಕೊಮ್ಮ ಎಲ್ಲಾರ ಕೆಲವೊಂದಂದು್ ಮುಂಗಾರ ಬರ್ತ ಮ ಅಂತ ಒಂದಂದು ಇಬ್ಬರು ಮೂವರು ಬರಲ್ಲ ಅಂತ ಅನಕತ್ತಾರ ಮತ್ ಅವ್ರನ್ನ ಹೆಂಗನ್ ಮಾಡಿ ಒಪ್ಸಪಾರ್ಸ್ ಮಾಡಿ ಹ
ನಮ್ ಸರ್ಕಾರ ಅಂದ್ರೆ ಅದ ಮಂದಿ ಒಪ್ಪಿದ್ದಾರೆ ಮತ್ತ ನಿಮ್ ಫ್ರೆಂಡ್ ಅಲ್ಲಿ ಯಾವಾದ್ರು
ಒಂದಂದು ಆಯ್ತು ಒಂದು ಈಗ ಆಲ್ಮೋಸ್ಟ್ ಎಂಟು ಮಂದಿ ಆಗ ಇನ್ನೊಂದ ಮೂವಾರ ಉಪ್ಸಮ ಹ
ಹಾ ಆಯ್ತು ಮೂವಸ್ ಬಿಡಾಮ್ರಿ ಅದ ಒ ಪರಿಯ ನಾ ಎಲ್ಲಾ ಪಟ್ಟಿ ಪಡ್ಕನಿ ಎಲ್ಲಾ ಸ್ಥಳಗಳು ಒ ಐತಿಹಾಸ ಹಲ್ಲ ಅಲ್ಲಿ ಧರ್ಮಸ್ಥಳ ಏಲೂರು ಅಳವೀಡು ಪಟ್ಟದ ಕಲು ಬನಶಂಕರಿ ಇವೆ ಆಡಿ ಐತಿಹಾಸಿಕ ಪ್ಲ ಸ ನೋಡ್ ಹೋಗ
ಅದೇ ಚ ಚಲೋ ಪ್ರ್ಸ್ ಚಲೋ ಚಲೋ ಪ್ಲೇಸ್ ನೋಡಿ ಬರವು ಮಂಟರಯ
ಹಾ ಅದೇ ಮತ್ತ ಮೊ್ಲ ಲಕ್ಷ ಸ್ಟಾರ್ಟ್ ಮಾಡವ ಹಾ ಅದೇ ಅಡು ಮೂರನ ಮಳಕ್ಕೆ ಹಾ ಮತ್ತೆ ಹಾ ಹೌದೌದ ಹ್ಮ
ಮಲ್ಲ ಒಂದು ನಾನ ರೀತಿ ಒಂದು ಲಿಸ್ಟ್ ಮಾಡ್ಕೊಂಡ್ಮ್ಮ ಒಂದ್ ಪಟ್ಟಿ ಮಾಡಮ್ಮ
ಹೌದು ಮತ್ತೆ ಈ ಕಡೆಲ್ಲ ಮಡಿಕೇರಿ ಮಂಗಳೂರು ಮಲೆನಾಡು ಕಡೆ
ಹೌದು ಆ ಸೈಡ್ ಏನ ಚಲೋ ಆದದಂತ ಈಗ ಈ ಮಳೆಗಾಲಲ್ಲ ಬಾರಿ ಚಲೋ ಅಂತ ಕಡೆ ಆಗೊಂಬೆ
ಹತ್ ದಾಂಡ್ಲೆ ತಿರ್ಗ್ ಬಂದು ತಿರುಗ್ ಬರೋ ಒಂದು ಅ ಮಲೆನಾಡು ಮಡಿಕೇರಿ ಸೈಡ್ ಹ ವಡ ಹೋಗಲ್ಲಂದ
ಹೌದೌದ ಏ ಇಲ್ಲ ದಾ ದಾಂಡೇಲಿಿನ ಬಾಳ್ ಪ್ಲೇಸ್ ಅಂತು ಅಲ್ಲಿ ಏನ ಸುಮಾರ ಹದಾರ ನೂರು ರೂಪಾಯಿ ಅಂದ್ರ ಒಂದ್ ಸಾವಿರದ ಆರ್ನೂರು ರೂಪಾಯಿ ಕೊಟ್ರ ಒಂದ್ ದಿನ ಫ್ರೀ ಅಂತ ಅಲ್ಲಿ ಫುಡ್ ಬೆಳಿಗ್ಗೆ ನಾಷ್ಟತ ಆಗಿರ್ಬೋದು ಮ ಇದ ಊಟ ಆಗಿರುವರು ರಾತ್ರಿ ಚಿಕ್ಕ ಅಕ್ಕಾನ ಮತ್ತೆ ಮಾಂಸದ ಊಟ ಅಂತ
ಏ ಎಲ್ಲಾ ಅಲ್ಲಿ ಹದ್ನಾಕನೂರುೂಾಯಿ ಅಂದ್ರೆ ಹದ್ನೈದು ರೂಪಾಯಿ ಇರ್ತದೆ
ಹ್ಮ
ಅಲ್ಲಿ ಒಂದ ದಿನ ಕೊಟ್ರೆ ಒಂದ್ನ ಸ್ಟೇ ಮಾಡ್ತಾರೆ ಹಾಗೆ ನಮ್ಗೆ ಎಲ್ಲಾ ತರದ ಆಕ್ಟಿವಿಟಿಗಳು ನಮ್ ಯಾವ್ಯ ಎಲ್ಲ ಎಲ್ಲ ಆಟಗಳು ಆಡಸ್ತಾರ ಅಲ್ಲಿ ಅವರು
ಹೌದ ಹೌದು್ ಹಂಗಗೆ ಆತ ನೋಡು
ಹಾ ಅಲ್ಲಿ ಹೋಗಯ್ ಬರೋ ಹಯ್ ಬಂದ್ರೆ ಆಯ್ತು
ಇಲ್ಲ ಎಷ್ಟೇ ಮಾಡ ಹೋಗಿ ಬರ
ಹಾ ಅದೇ ನಾ ಎಲ್ಲ ಪ್ಲೇಸ್ಗಳು ಪಟ್ಟಿ ಮಾಡತೀಿದನಿ ಒಂದ್ ಇಪ್ಪತ್ತೈದಂದ ಮೂವತ್ ಪ್ಲೇಸ್ ಗಳು ಆಗಿದೆಗ ಈಗ
ಹಾ
ಮತ್ತೆ ಯಾವದ್ರು ಹೊಸ ಸರ್ಕಗಳಿದ್ರೆ ಅಲ್ಲೇ ನೋಡ್ಕ ಬಂದ್ರೈತ್ ನಾವು
ಇಲ್ಲ ಅಷ್ಟೇ ಮಾಡ ಹಂಗಾರ
ಹಾ ಅದೇ ಅೇ ಅಮೌಂಟ ಒಬ್ಬೊಬ್ಬ್ರರಿಗೆ ಐದತ್ತು ಸಾವಿರ ವರ್ ನಡತದಾ
ಅಷ್ಟ ಏ ಅವನ್ ಬರ್ತದ ಅಷ್ಟೇ ಬರ್ತದ
ಹ ಹೌದ ಐದ ಸಾವಿರರ್ತದ ಮತ್ತ ನೀನ್ ನಿ ಯಾರಾರ್ ನಚ್ಚಿದ್ರ ಹೇಳ್ಬಿಡಿ ಈ ತಪ್ಪ ಐದ್ ಸಾವಿರ
್ರ ರತ್ ಕಮ್ಮಿ ಆದ್ರೆ ಅಲ್ಲಿ ಅದ್ರಾಗ ಹೋಗಿರ್ತವಲ್ಲ ಮತ್ತೆ ರೊಕ್ಕ ಹೋಗಿಕ್ಕ ಕಂಬಳ್ಳಿ ಮಾಡ್ಲಿ
ಇಲ್ಲ ಅದು ಬರಣ ಲಸ ಟೋಟಲ್ ಕಾಲಕ್ಟರ್ ಮಾಡಿದ ರಿ ಹೇಳ್ತಿನಿ ಮತ್ತೆ
ಅದ ಐದೈದ್ ಸಾವಿರ ಅಂದ್ರೆ ಅನ್ನ ಹನ್ನೊಂದು ಮಂದಿ ಹನ್ನೆರಡು ಮಂದಿ ಒಂದ್ ಐವತ್ತು ಸಾವಿರ ಅದೊಂದ ಒಂದು ಆ ಐವತ್ತಂದ್ರೆ ಒಂದ್ ಅರ್ವತ್ ಎಪ್ಪತ್ತುತ್ತ ನೋಡ
ಹಾ ಎಪ್ಪತ್ತತದ ಎಪ್ಪ ಎಷ್ಟು ನಲವತ್ತೈವತ್ತು ಟಿಟಿಗೆ ಹೋಗ್ತದೆ ನಿನ್ನಾದ್ರಾಗ
ಏ ಹೋಗ್ತದ ಆರಾಮ್ ಹೋಗ್ತದ ಅಲ್ಲಾ ಇವತ್ತು ಹೋದ್ರ ಬಿಡು ಎಷ್ಟ ಅಲ್ಲಿ ನೋಡಗಸ ಮುಗಸ ಮತ್ತ ಈ ಎಲ್ಲಾರ ಈಗಿನ ಮೂವಾರ ಅವ್ರರು ಮೂವಾರ ಒಪ್ಪಗ ಅಂದ್ರ ಅಂದ್ರ ಆಯ್ತ ಅವ್ರನ್ನ ಅವ್ರ ಮೂವರ ಒಪ್ಕೊಂಡ್ರ ಅಂದ್ರೆ ಸೀದಾ ಮುಗಸೋದೆ
ಹಾ ಅದೇ ಮುಗಸದಿ ಮಾಡದ್ ರೊಕ್ಕ ಅದೇ ರೊಕ್ಕದ ಐದ್ ಸಾವಿ ಮಾಡ್ತ ಮತ್ ಕರ್ಸ ತರ್ಬೋದು ಮತ್ತ ಮನೇ ಸೇರ್ತಾ್ರು
ಚಲ
ಹಾ ಸರಿ ತೋ ಇಲಾ ನೀ ಹೇಳ್ದನ್ ಕಟಿಟಿ ಗಾಡಿನ ಮುಗಸ್ಯಾಮ
ಹಾ ಅಷ್ಟೇ ಮಾಡುವ ಹಂಗಾರ
ಹ ಹಾ ಇದು ಮತ್ತೆ ಊಟ ಅ ಮೊದ್ಲು ಒಂದ್ ದಿನದ ನಾವ್ ಕಡ್ಗ
ಹೌದೌದು ಅಷ್ಟೇ ಮಾಡಮ್ಮ್ ನಾ ತಗೊಂಡ ಮಂದಿಂದ ಇಲ್ಲ ಅಂದ್ರ ಮತ್ತೆ ಹೊರಗಡೆ ಹೋದ್ರ ಆ ಮತ್ತತ್ ಅಲ್ಲಿ ಐನೂರು ರೂಪಾಯಿ ಅಂಗ ಮ್ಯಾಗ ಹೋಗತಾವ
ಏ್ ಹೌದ ಬಾ ಏನಿಲ್ಲ ಒಂದ್್ ಊಟ ಅಲ್ಲಿ ಹೋಗ ಬರ್ತಾನ ಹೆಂಗಂದ್ರ ಮನೇಲಿ ರೊಟ್ಟಿ ಮಾಡ್ತಾರ ಲ್ಲ ರೊಟ್ಟಿ ಚದ್ರೊಟ್ಟಿ ಇವು ಇರ್ತಾವಲ್ಲ ಶೇಂಗದಿಂಡಿ ಎಲ್ಲಾ ಇದೇ ಒಯ್ ಬಿಡದ್ರೀ
ಹಾ ಹೌದು
ಟ್ಟಿ ಹಂಡಿ ಅಲ್ಲೆಲ್ಲಿ ಸಿಕ್ಕಾಲಲಿ ಅಲ್ಲಿ ಮೊರು ಪಾಕೆಟ್ ಹ ತಿಂದು ಅಲ್ಲಿ ಹಾಕಿದ ಅದ
ಹಾ ಹಂಗೆ ಹಂಗೆ ಇದ ನೋಡ
ಹಾ ಅಷ್ಟೇ ತಿಂದ್ರ ಆಯ್ತು ಅದ ಅಲ್ಲಿಲ್ಲಿ ಅಡಗೆ ಮಾಡ್ಲಾತಿದ ಗ್ಯಾಸ್ ಹೇಳಂದ್ರನು
ಏ್ ಗಾಸ್ ತಗೊಂಡಾಮ
ಹೌದ ಸಣ್ಣ ಸಣ್ಣ ಬತ್ತಲ್ಲ ಅದು ವಯ
ಹಾ ಅದೇ ಆ ಸಿಂಗಲ್ ಸ್ಟ್ಯಾಂಡ್ ಇರ್ತದಲ್ಲ ಅದನ್ನೇ ವಯಂ್
ಹಾ ಸಿಂಗಲ್ ಸಂಡ
ಆ ಚೂರ ಚಿಕ್ಕಮ್ಮಿತ್ತ ಅಂದ್ರ ಅದೇನ ಒಂದ ಬೋಗಣಿ ಅಂತ್ರ ತಗೊಮಲ್ಲಿ ಹ ಅದೇನ ಕಾಯಿಪಲ್ ಆಗಿರ್ಬೋದು ಏನ ಲಾಸ್ಟ್ ಲಾಸ್ಟ್ನ ದಿನ ಕೊನೆ ದಿನ ಬರಬೇಕಾದ್ರೆ ಚಿಕನ್ ಮಾಡ್ಕೊಂಡ್ ಬ ತಿಿಂದಗಸ ಬರ
ಹ ಲಾ ಕುರಿ ಚಿಕನ್ ಕಡ್ಕೊ ಬರಮ್ಮ ಅದು ಮತ್ತೆ ಅ ಎಮ ಎಸ್ ಸಾಮಗ್ರಿ ಅನ್ನ
ಹ ಮತ್ತೆ ಮತ್ತೆ ನಡ್ದ
ಮತ್ತೆಪ್ಪಾ ನಿಮ್ದ್ ಹೇಳ್ಬೇಕಾಪ ಎಲ್ಲಾ ಅದಕ್ಕಲ್ಲ ಟೂರ್ ಸಲಕಿಂಗ ಎತಿದ ಬಾ ೋನ
ಹ್ಮೌ ಮತ್ತ ಏ ಹಾ ಊಟ ಆಯ್ತಾ ರಾರಟ ಹಾಕ ಹಾ ಹೌದೌದು
ಹಾ ಸರಿ ಓಮ ತೋ್ರರಿ ನಾನು ಎಲ್ಲ ಹೇಳ್ತೇನಿ ಈ ತರ ಮಾತ್ರ ಡ ರೊಕ್ಕದ ಬಂದದ ಅಡಡಿ ಇದು ಎಲ್ಲ ಗ್ಯಾಸ್ ಸಿಲಿಂಡರ್ ಅದಂತ
ಅದೇ ಹೇಳ ಅವ್ರ ಹುಡುಗರ್ರಿಗೆ ಹೇಳ
ಹಾ ಯಳ್ತ ಇಡ್ವ
ಈಗ ಎಲ್ಲ ಹೇಳ್ತೀನಿ ನಮ್ ಹುಡುಗದೇನೆ ಎಲ್ಲ ರೆಡಿ ಇದ್ದಾರೆ ಈಗ ಹೂ ಅಂದ್ರೆ ಹೋಗೋದ ಈಗ
ಹ್ಮ ಮತ್ತೆ ಮಾಡ ಹಂಗಾರ
ಹ್ಮ ಹ್ಮ್ ಮತ್ತೆ ಏನ್ ಊಟ ಆಯ್ತಪ್ಪನ್ದ
ಆಯ್ತಾಯಯ್ತಾ ನಿಂದ
ಹ್ಮ್ ನಂದು ಆಯ್ಕೇಶ ಹೆಂಗ ಮಾಡಿದಪ್ಪಾ ಮತ್ತೇನ ಅದು ಅವ್ನು ಇವನು ಕುಮಾರ್ ಅಂತ ಇದ್ನಲ್ಲ ಅವ್ನಿಗೆ ಫೋ ಹಚ್ಚಿದ್ರೆ ಅವ್ನಿಗೆ ಹೇಳ್ಬಿಡು ಅವನಿಗೆ ಹಲೋ ಹಲೋ ಹಲೋ
ಮತಪದ
ಕೇಳ್ತಾ ಇದಲ್ಲಪ್ಪಾ
ಹಲೋ
ಆ ಹಲೋ